ಆಕೆ ಚೆನ್ನಾಗಿದ್ದೀರಿ ನೀವ ಚೆನ್ನಾಗಿದ್ದೀರಾ ಹ
ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ದೀರಾ
ಏನಿಲ್ಲಾ ಕುೂತ್ಕೊಂಡಿದೀನಿ ನೀನ್ ಏನ್ ಮಾಡ್ತಿದ್ದಯಾ
ನಾನು ಸುಮ್ಮನೆ ಕೂತ್
ಆಯ್ತು ನಿಮ್ದೆ ಹಾ ಆಯ್ತು ನಿಮ್ದ ಆಯ್ತಾ
ಆಯ್ತು ಏನ್ ತಿಂದ್ರಿ
ಅನ್ನ ಸಾರು
ಅನ್ನ ಸಾರ್ ಬೆಳಿಗ್ಗೆ ಬೆಳಿಗ್ಗೆ ಅಣ್ಣ ಸ ಮಾಡಿದ್ರ ನಮ್ ಹಂಗೆ ಮಾಡಿದಾರೆ ಚಾನ್ನಾಗಿರಲ್ವಾ ಒಂದೊಂದ್ ಹತ್ರ ಚನ್ನಾಗಿ ಇರಲ್ಲ ಒಂದಂದ್ ಚೆನ್ನಾಗಿರುತ್ತೆ
ಹೌದು
ಅಷ್ಟೇ ಏನ್ ಮಾಡಕ್ ಆಗಲ್ಲ ಚೆನ್ನ ನಿಮ್ದ್ರಲ್ಲಿ ಚೆನ್ನಾಗಿರಲ್ವಾ ಇಡ್ಲಿ
ಕತಾ
ಹ ಇಲ್ಲಿ ಚಂದ ಮನೇಲ್ ಮಾಡ್ದಂಗಿರುತ್ತೆ ಅಂದ್ರೆ ನಮ್ಮ ಸ್ನೇಹಿತರ ಹಾಸ್ಟೆಲ್ ಗಳಲ್ಲಿ ಹಂಗಿರಲ್ಲ ನಮ್ದು ನಾನು ತಗೊಂಡ್ ಹೋಗ್ತೀನಲ್ಲ ಮಧ್ಯಾಹ್ನಕ್ಕೆ ಅವ್ರು ಹೇಳ್ತಾರೆ ನಿಮ್ದ ಇದದ್ರಲ್ಲಿ ಚೆನ್ನಾಗಿರುತ್ತೆ ಮನೇಲ್ ಮಾಡತ್ತ ಅಂದ್ರೆ ನಮ್ದ್ರಲ್ಲಿ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಇಂತ ಚೆನ್ನಾಗಿರುತ್ತೆ ಬೇರೆ ಚೆನ್ನಾಗಿ ಹಾ ಊಟ ಅಂದ್ರೆ ಒಂದೊಂದ್ ಹತ್ರ ಒಂದೊಂದ್ ತರ ಅನ್ನ ಅವ್ರದ್ರಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ ಇಡ್ಲಿ ಬಿಟ್ರೆ ನಮ್ದ್ರಲ್ಲಿ ಇಡ್ಲಿ ದೋಸೆ ಬಿಟ್ರೆ ಏನು ಚೆನ್ನಾಗಿ
ಹೌದ ಅಕ್ಕ ಅದು ನಿಜಾನೇ
ಹ್ಮ್ ಹಂಗಿರುತ್ತೆ ಮತ್ತೆ ಏನ್ ಮಾಡಕ್ಕ ಆಗಲ್ಲ
ನೀವು ರೈತರ ಕುಟುಂಬದವ್ರಾ
ಹೌದು ನೀವು.
ನಾವು ಅಷ್ಟೇ ರೈತರ ಕುಟುಂಬ
ಹೌದು ನಮ್ದು ಅವಾಗ ಅಂದ್ರೆ ನಾವು ನಾ ಒಂದು ಏಳ್ನೆ ತರಗತಿ ಎಂಟನೆ ತರಗತಿ ಇರೋವರೆ ನಮಗೂ ಹಸುಗಳ ಇದ್ವು. ಆದ್ಮೇಲೆ ನಮ್ ತಾತಾಗೆ ಸ್ವಲ್ಪ ವಯಸ್ಸಾಯ್ತು ಅಲ್ವಾ ಅದ್ರಿಂದ ಹಸುನ ಮಾರ್ಬಿಟ್ವಿ ಇಲ್ಲಾಂದ್ರೆ ನಮ್ ಇವಾಗು ಇರ್ತಿದ್ವು ಆದ್ರೆ ವಯಸ್ಸಾಗಿದೆ ಎಲ್ಲ ಅಜ್ಜಿ ತಾತಾ ಅವ್ರಿಗೆ ಅವ್ರನ್ನ ಕಷ್ಟ ಪಡ ಪಡ್ಸೋದ್ ಇಷ್ಟ ಇರ್ಲಿಲ್ಲ ಅಪ್ಪಾಗೆ ಅದಕ್ಕೆ ಅದನ್ನ ಮಾರ್ಬಿಟ್ಟು ಇವಾಗ ಅಜ್ಜಿ ತಾತ ಸುಮ್ನೆ ಮನೆಯಲ್ಲಿ ಇರ್ತಾರ ಅಷ್ಟೆ ತ್ತೆ ನಿಮ್ ಕುಟುಂಬದಲ್ಲಿ ಎಷ್ಟ್ ಜನ ಇರ್ತಾರೆ.
ನಾವು ಆರ್ ಜನ ಇದ್ದೀವಿ.
ದಾ ನಾವು ಆರ್ ಜನ ನಾನು ನಮ್ಮಪ್ ಅಪ್ಪಾ ಅಮ್ಮ ಅಣ್ಣ ಅಜ್ಜಿ ತಾತ.
ನಮ್ದು ಈ ತರಾನೆ ಇದೆ.
ಹೌದಾ.
ಹೌದು.
ಹ್ಮ್ ಅಷ್ಟೇ ನಿಮ್ದು ಅ ಹಸು ಇದವಾ
ಹಸು ಇದೆ ಮೇಕೆ ಕುರಿ ಎಲ್ಲ ಇದೆ.
ಎಲ್ಲ ಇದಾವ ಇವ ಕೆಲ್ಸ ಎಲ್ಲಾ ನಿಮ್ದು ಮಾಡ್ಕೊತೀರಾ ಎಷ್ಟ್ ಜಾಸ್ತಿ ಇದಾವ ಹೌದಾ ನೀವು ಕೆಲ್ಸ ಎಲ್ಲಾ ಮಾಡ್ತಿರ್ತೀರಾ ಅಂದ್ರೆ ಅವ್ರು ಮಾಡ್ತಿರ್ತಾರಾ ಅಂತ.
ಹಾ ಅವ್ರು ಮಾಡ್ತಾರೆ ನ ಹಾ ಇದೆ ಎರಡುಷ್ಟು ತು ಆ ಕುರಿ ಏಕೆ ಹೇಳ್ತಾರಲ್ಲ ರೈತ ದೇಶ ಅರೆ ದೇಶದ್ ಬೆನ್ನೆಲ್ಬು ಅಂತ.
ಹಾಂ ಹೌದು. ಇದ್ರೆ ನಮ್ಗ್ ಒಳ್ಳೇದೆ. ಅದ್ರಿಂದ
ಹೌದು.
ಮತ್ತೆ ನೀವಿಷ್ಟ್ ಇಷ್ಟ ಪಡ್ತೀರಾ ನೀವ್ ನಿಮ್ಗ್ ಹಸು ಅಂದ್ರೆ ಇಷ್ಟಾನ?
ಹ್ಮ್ ಇಷ್ಟ ಹಸು
ನನ್ಗೂ ತುಂಬಾ ಇಷ್ಟ. ಹಸು ಅಂದ್ರೆ ನನ್ ಹಸು ಹತ್ರ ಮಾತಾಡೋದ್ ನನ್ಗ್ ಇಷ್ಟ, ನಾನ್ ಅವಾಗಾಗ ಮಾತಾಡ್ತಿರ್ತೀನಿ ನಿಮಗ್ ಗೊತ್ ಸುಮ್ನೆ ನಾವ್ ಕನ್ನಡದಲ್ಲೇ ಮಾತಾಡ್ತೀವಿ ನೀವು ನಾನ್ ಒಂದೊಂದ್ಲಳ ನೋಡಿ ದಿನೆ ಹಸು ಕಣ್ಣಲ್ ಸಮೇತ ನೀರ್ ಬರೋದನ್ನ ನಾನ್ ನೋಡಿದೀನಿ ಜಾಸ್ ತಿಸಲ
ನೀನ್ ಮಾತಾಡ್ದ್ ರೇನಾ?
ಅಲ್ಲ ನೋಡಿದ್ ದ್ದೀನಿ ನ ನಮ್ ಹಸುಗಂತಲ್ಲ ಒಂದೊಂದ್ಸಲ ನೋಡಿರ್ತೀನಿ
ಹಾಂ
ಅಂದ್ರೆ ಹೌ ಕಣ್ಣಲ್ ನೀರ್ ಒಂದೊಂದ್ ಬಾರಿ ಬರುತ್ತೆ ಅವುಕ್ಕೇನಾದ್ರು ಗಾಯ ಆಗುತ್ತಲ್ವಾ ರಕ್ತ ಬರೋ ಸಮಯದಲ್ಲಿ ಅವುಕ್ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ಹೌದ ನಿ ನೀವೇನಾದ್ರು ನೋಡಿದೀರಾ ಅಂತ
ಇಲ್ಲ ಆತರ ಏನ್ ನೋಡ್ಲಿಲ್ಲ.
ಹೌದಾ ಹಸು ಕಣ್ಣಲ್ ನೀರೆ ನೋಡಿರ್ಲವ ನೀ
ನೋಡಿದೀರ ಆದ್ರೆ ನೀವ್ ಹೇಳ್ತಿದಿಯಲ್ಲಾ ಮಾತಾಡೋವಾಗ ಅಬ್ ನೋಡಿದೀನಿ ಅಂತ.
ಮಾತಾಡೋದಲ್ಲ ಗಾಯ ಆದಾಗ ಹಸುಗೆ
ಹಾ ನೋಡಿದ್ದೀನಿ.
ಹೌದಾ
ಹಾಂ ಮನೇಲಿ ಹೆಂಗಿರುತ್ ಹೇಳು ಬೆಳಗ್ಗೆ ಬೇಗೆದ್ದ್ ಹೊಲಕ್ ಹೋಗಿ ದುಡಿತಾರೆ ಭೂಮಿಯನ್ ಉಳುಮೆ ಮಾಡಿ ಬೀಜ ಬಿತ್ತಿ ನೀರಾಕಿ
ಎಲ್ಲಾ ಮಾಡ್ತ
ಬಟ್ ಆದ್ರೂ ಅವರು ಮಳೆ ಬಿಸಿಲು ಚಳಿ ಅಂದಿರ ದುಡಿತಾರೆ ಅಲ್ವಾ
ಹೌದು ಬಿಸಲು ಮಳೆ ಏನು ತಲೆಗೆ ಹಾಕಳಲ್ಲ ಅವರು ಕೆಲ್ಸ ಕೆಲ್ಸ ಕೆಲ್ಸ ಕೆಲ್ಸ ಕೆಲ್ಸ ಇರ್ಬೇಕಷ್ಟೆ ಅವ್ರಿಗೆ
ಅವ ಶ್ರಮ ಪಲಕ್ ಪಲವಾರ ನಮ್ಮ್ ಅಕ್ಕಿ ಗೋಧಿ ಜವಳ ರಾಗಿ ತರಕಾರಿಲ್ಲಿ ದೊರೀತಾರೆ
ಹೌದು ಅದು ಇದ್ರೇನೆ ನಮ ಇಲ್ಲಾಂದ್ರೆ ನಮ್ಗೆ ಓದ ದದು ಎಲ್ಲಾ ಹೆಂಗ ಆ ಗೊತ್ತೇಳ ಹೇಳಿ ನಮ್ಗೆ ಓದಕ್ಕು ು ಇವಾಗ ಹಣ ಹಣ ಹಣ ಹಣ ಅಂತಿರ್ತಾರೆ ಹೊರ್ಗಡೆ ಬಂದ್ರೆ ಸಾಕು ಹಣ ಇಲ್ದಿರಾ ಹೊರ್ಗಡೆ ಹೆಜ್ಜೆ ಇಡಕ್ ಆಲ್ಲ ಅನ್ನ
ಆಗಲ್ಲ ಹೌದು
ಹೆಂಗ ಹೆಂಗೋ ಆಗ್ಬಿಟ್ಟಿದೆ ಇನ್ ನಾವಏನ್ ಮಾಡಕಗುತ್ತೆ ಇನ್ನು ಬರ್ತಾ ಬರ್ತಾ ಇನ್ನು ಹೆಂಗಾಗುತ್ತೆ ಏನು ಅ ದೇವ್ರಿಗೆ ಗೊತ್ತಾಗ್ಬೇಕು
ಬರಗಲ್ ನೀರಿನ್ ಕೊರತೆ
ಹಾ ಹೌದು ನಾವು ಎಲ್ಲಾ ಜೋಳ ಹಾಕಿರ್ತ ಇರ್ತಿವಿ ಮತ್ತೆ ರಾಗಿ ಇಂತವೆಲ್ಲಾ ಹಾಕಿರ್ತೀವಿ ನಮದ್ ಬೇರೆ ನೀರು ನಾವು ಮಳೆ ನೀರ್ನೆೇ ನಂಬಕೊಂಡಿರ್ತೀವಿ ಆ ಮಳೆ ನೀರು ಬರಲ್ಲ ಏನೂ ಆಗಲ್ಲ ಅಂತ ಟೈಮ ಅಲ್ಲಿ ತುಂಬಾ ಬೇಜಾರಾಗುತ್ತೆ ಅಯ್ಯೋ ನಮಕೊಂಡಿದ್ವಿ ಅಂತ
ಸಿಗ್ದ ಎಷ್ಟೋ ಜನ
ಹಾ ಸತ್ತೋಗಿದ್ದಾರೆ ನೇಣ ಹಾಕೊಂಡ್ ಸತ್ತೋಗಿದ್ದಾರೆ ಯ ತುಂಬಾ ಇಂತಾವೆಲ್ಲ ನೋಡ್ದಾಗ ತುಂಬಾ ನಾವು ರೈತ ಹಗಿದ್ರಿಂದ ನಮ್ಗೆ ಅದುರ್ದು ಗೊತ್ತಾಗುತ್ತೆ ಹೌದು ಇಷ್ಟು ಅವ್ರಿಗೆ ಸೈಸ್ ಕೊಂಡಿದಿದ್ದಾರೆ ಎಷ್ಟ ಅಂತ ಸಹಿಸಸ್ಕೊಂಡಿರಕ್ ಆಗುತ್ತೆ ಅದಕ್ಕೆ ಅವ್ರರು ಹಿಂಗ ಆಗ್ಬಿಟ್ರೇನೋ ಅನ್ನೋ ತರ ಆಗ್ಬಿಡುತ್ತೆ
ಹ ಹೌದು
ಆದ್ರೆ ಏನ್ ಮಾಡಕ್ಕ ಆಗಲ್ಲ ರೈತರ್ಗೆ ಅಂದ್ರೆ ಇವಾಗ ನ ನಾವು ಇವಾಗ ನಾವು ಇದು ಓದಕ್ ನಮ್ಗ ಇಷ್ಟ ಇಲ್ಲ ಅಂದ್ರೆ ಬೇರೆದ ಓದ್ಕೊಂಡಿರ್ತೀವಿ ಕೆಲ್ಸ ಮಾಡೋರ ಆದ್ರೆ ಅವ್ರಗ ಆದ ಕೆಲ್ಸ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಉದ್ಯೋಗ ನೋಡ್ಕೊಂತಾರೆ ರೈತ ಏನ್ ಮಾಡಕ್ ಆಗುತ್ತೆ ಅವ್ರಗ್ ಇಷ್ಟ ಊಟ ಇದ್ರು ಇಲ್ಲದೇ ಇದ್ರು ಅವ್ರಗ್ ಗೊತ್ತಿರೋದ ಅದೇ ಅವ್ರು ಅದೇ ಮಾಡ್ಬೇಕಲ್ವಾ.
ಹೌದು
ಅದ್ರಿಂದ ಅವ್ರು ಮಾಡ್ಬೇಕು ಆದ್ರೆ, ಅವ್ರದು ಏನು ಗೊತ್ತಾಗಲ್ಲ ಇವಾಗ ಸುಮ್ನೆ ಇರ್ತಾರೆ ಎಲ್ರು ಮತ್ತೆ ಅವರು ಯಾವಾಗ ಸ ಇರಲ್ಲ ಅವಾಗ ಗೊತ್ತಾಗುತ್ತೆ ರೈತ್ ಹಿಂಗೆ ರೈತ್ರ ಹಂಗೆ ಅಂತ ಇನ್ನೂ ಬರ್ತ ಬರ್ತ್ ಹಾ ಉದ್ಯೋಗ ಮಾಡೋವ್ರೇ ಅವರೇ ಮನೆ ಮುಂದೆ ಏನಾದ್ರು ಜೋಯ ಇಂತವೆಲ್ಲ ಹಾ ಕೊಂಡು, ಊಟಕ್ಕೆ ಅವರೇ ಮಾಡ್ಕೋಬೇಕು ಬರ್ತಾ ಬರ್ತಾ ಹಂಗ ಆಗ್ಬಿಡ್ತಿದೆ ಮಳೆ ಇಲ್ದೆ ಏನು ಇಲ್ದೆ.
ಹ್ಮ
ಅಷ್ಟೇ ಏನ್ ಮಾಡಕ್ಕ ಆಗಲ್ಲ.
ಇವಾಗ ಸರ್ಕಾರ ಇಂದ ಕೊಟ್ಟಾರ ಸಾಕಷ್ಟು ನೀರಾವರಿ ಸೌಲಭ್ಯಗಳು ಕಾರಣ ಕೃಷಿ
ಸರ್ಕಾರ ಹೌದು.
ಸಾಲ ಎಲ್ಲ ಮನ್ನಾ ಮಾಡಕ್ ಕೊಟ್ಟಿದ್ರಲ್ವ
ಹಾ ಹೌದು ಏನ್ ಬೇಡ್
ರೈತರುಗೆ ಜಾಸ್ತಿ ಕಷ್ಟ ಐತೆ. ಮನ ಮದು
ಇವಾಗೂ ತುಂಬಾ ಕಷ್ಟ ಅವ್ರ ಅಂದ್ರೆ ರೈತ್ಗೆ ಮೊದ್ಲಿಂದ ಕಷ್ಟ ಇದೆ, ಇವಾಗ ಹೊಸ್ದಾಗ ಏನು ಬಂದಿಲ್ಲ ಮೊದ್ಲಿಂದ ಕಷ್ಟ ಇದೆ ಅಷ್ಟೆ, ಅದ್ ಬರ್ತಾ ಬರ್ತಾ ನಮ್ಗೂ ಗೊತ್ತಾಗಗ್ತ ಇದೆ ಗ್ಗ್ ಆದ್ರೂ ನಾವು ನಮಗೆನ್ ಮಾಡ ಆಗುತ್ತ ಹೇಳಿ, ನಮ್ಗೂ ಏನ್ ಮಾಡಕ್ ಆಗಲ್ಲ ಅಲ್ವಾ.
ಹೌದು
ಅಷ್ಟೇ ಅದು ಆ ದೇವ್ರ ನೋಡ್ಕೋಬೇಕು ಆ ದೇವ್ರ ಎಲ್ಲಾ ನೋಡ್ಕೊಂಡ್ರೆ ಅಷ್ಟೇ ಸಾಕು.
ಕೃಷಿ ಅವರು ರೈತ್ ಬೆಳೆ ಮಂದನಗಳ ಆಹರಣಂ ಸಿಗ್ತಾರದು
ಹೌದು, ರೈತರಿಂದಾನೇ ನಾವು ಅನ್ನೋತ್ತರ ಅವರು ಬೆಳೆ ಹಾಕಿ ಬೆಳೆ ಹಿಂಗಂತೀರಾ ನಮಗೇನು ಅಕ್ಕಿ, ಗೋಧಿ, ಇಂಥವ ಏನು ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಊಟ ಮಾಡ್ತಿದ್ವಿ, ಏನು ಇಲ್ಲ ಅಲ್ವಾ ಹಂಗೆ.
ಇಲ್ಲ
ಹಗೆ ಆ
ನೀ ರಾಗಿ ಮುದ್ದೆ ತಿಂತೀಯಾ.
ಹಾ ನಮ್ ಮನೇಲಿ ಡೈಲಿ ಇರುತ್ತೆ.
ನಮ್ಮ ಮನೇೆಯಲ್ಲಿ ಇರುತ್ತೆ.
ಹಾ ಪ್ರತಿದಿನ ರಾಗಿ ಮುದ್ದಿನ ಮುದ್ದೆ ನಾವು ಮಾಡ್ತತಿವಿ ನೀವು. ಅಂದ್ರೆ ಒಂದೊಂದ್ ಕಡೆ ರೊಟ್ಟಿ ಮಾಡ್ತಾರೆ ರಾಗಿ ರೊಟ್ಟಿ. ಜೋಳದ ರೊಟ್ಟಿ ಈ ಸಂಗ್ ಮಾಡ್ತಾರ ಉತ್ತರ ಕರ್ನಾಟಕ ಹತ್ರ ಅಂದ್ರೆ ಅವ್ರ ಜೋಳದ ರೊಟ್ಟಿ ಜಾಸ್ತಿ ತಿಂತಾರೆ.